ಹಲೋ
ನಮಸ್ಕಾರ
ನಮಸ್ಕಾರ ಯಾರು ಏನು? ಆಗ್ಯದ್ ನಿಮ್ದ್ ಆಗ್ಯಾದ್ರೀ?
ಹಾಂ ಆಗ್ಯಾದ್ರೀ ಏನ್ ಏನ್ ಮಾಡಾಕೋತೀರಿ?
ಏನಿಲ್ಲಾ ನೋಡು ಸುಮ್ ಕುಂತಿದ್ದೋ ರೀ.
ಹೌದ್ರೀ ನಮ್ಗೊಂದು ಬೈಕ್ ಬೇಕಾಗಿತ್ ರೀ. ನಮಗೊಂದ್ ಬೈಕ್ ಬೇಕಾಗಿತ್ರಿ.
ಹ ಹಲೋ ಏನ್ ಬೇಕಾಗಿತ್ ರೀ?
ಬೈಕ್ ಬೈಕ್ ಒಂದು ಬೈಕ್ ಬೇಕಾಗಿತ್ ರೀ ಬೈಕು. ಅದಿಕ್ಕೆ ನಿಮ್ ಬಲಿ ಯಾವನ ಅವ ನೋಡ್ತಾರ ಸೆಕೆಂಡ್ ಹ್ಯಾಂಡ್ ಅಂತ ತಿಳ್ಕೊಂಡಿತೆ ರೀ.
ಅ ನಮ್ಮಲ್ಲಿ ಇಲ್ ಆದಾವ್ ನೋಡ್ರಿ
ಆದ್ರ ಎಷ್ಟು ಏನ್ ರೇಟ್ ಗೀಟು ಗೊತ್ತದೇನ್ರೀ?
ಆ ಒಂದ್ ಎಪ್ಪತ್ ಸಾವ್ರ ಆದ್ ನೋಡು ಒಂದುಕ್ಕೆ.
ಇಪ್ಪತ್ ಸಾವಿರ ರೀ ಎ ಎಪ್ಪತ್ ರೀ
ಆ
ಏನಾರ ಏನ್ ಕಂತ್ ಗಿಂತ್ ಆಗದೇನ್ರೀ ಅದುಕ
ಹ ಕಂತ್ ಬೇಕಂದ್ರ ಕಂತ್ ಮಾಡಿಸ್ ಕೊಡ್ತೀವಿ ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಕೊಡಬೇಕ್.
ಹೌದ್ ರೀ ಏನ್ ಗಾಡಿ ಕಂಡೀಷನ್ ಇದಾವ್ ರೀ?
ಹಾಂ ಕಂಡೀಷನಾಗ್ ಆದ್ರೀ.
ಹಾಂ ಮತ್ತೇನ್ರಿ ಮತ್ತೆ ಗಾಡಿ ಮತ್ತೆ ಕೇಳ್ತ್ರಿ ನೋಡ್ರಿ ಒಂದ್ಸರ ಅವ್ರಗ ಏನ್ ಕೊಡ್ತಾರ ಇಲ್ಲ ಕನ್ಫರ್ಮ್ ಆದ ಅಲ್ರಿ ಅವ್ರಿಗೆ.
ಏ ಇಲ್ಲಾ ರೀ ಗಾಡಿ ನಮ್ದ ನಂಬಲ್ಲಿ ಯಾವ್ದಾರು ಬಂದ್ ಬಿಟ್ಟೆೋರು ಅವ್ರ್ ಒಂದ್ಸಲ.
ಹೌದ್ರಾ?
ಹಾಂ ರೀ.
ಗಾಡಿ ನಾಳೆ ನಾಡಿದ್ ಬಂದ್ ಬೇಟಿ ಆಗ್ಬೌದ್ ರೀ?
ನಾಳೆಗೆ ಬರ್ರಿ ಮುಂಜಾನೆ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ರಿ.
ಹೌದ್ರೆ ಹ್ಮ್ ನೀವ್ ಏನ್ ಮಾಡ್ತೀರೀ ಕೆಲ್ಸ?
ನಾವು ಹಾಸ್ಪಿಟ್ಲಾಗ್ ವರ್ಕ್ ಮಾಡ್ತಿವ್ರೀ.
ಏನ್ ವರ್ಕ್ ರೀ ಸರ್? ಏನ್ ವರ್ಕ್ ಅದ್ರಿ? ಪ್ಲೇಸ್ಟೇಷನ್ ವರ್ಕ್ ರೀ. ಏನ್ ಪೇಮೆಂಟ್ ಎಷ್ಟ್ ಆದ್ರಿ?
ಪೇಮೆಂಟ್ ಒಂದ್ ಹತ್ ಸಾವಿರ ಅದ್ರಿ.
ಹತ್ ಸಾವರ್ ರೀ ಊರ ವಜ್ಯದಲ್ ರೀ ಸರ.
ಹಾಂ ಬೇಕೆಂದ್ರೆ ನಿಮ್ ಗೊಂದ್ ಅಷ್ಟು
ನಮಗೊಂದ್ ಬೇಕಾಗಿರ ಒಂದ್ ಹತ್ ಸಾವ್ರದ್ ಪೇಮೆಂಟ್ ಐತ್ ನೋಡ್ರಿ ಎಲ್ಲಾರು
ಈಗ ಏನ್ ಮಾಡತರ್ ನೀವು?
ನಾವು ಡ್ಯೂಟಿಗೆ ನೈಟ್ ಡ್ಯೂಟಿರ್
ಹಾ ಮತ್ತೆ ನೀಮಗ್ ಎಷ್ಟು ಕೊಡ್ತಾರ್? -
ನಮಗೊಂದು ಕೊಡ್ತರಿ ಒಂದ ಹತ್ತು ಇನ್ನೂ ಒಂದ್ ಸ್ವಲ್ಪ ಹತ್ ಬೇಕಾಗೈತ್ ರಿ ನಮಗೂನು.
ಯಾರ್ ಕೈಲಿ ಇವತ್ ಉಂಡಾಡ್ಸ್ಯ?
ಹಾಂ ರೀ
ಯಾರ್ ಕೈಲಿದ್ ಸ್ವಲ್ಪ್ ಮೊಟ್ಟೆ ಅಡ್ಸ್ ಯಾರ್ ರೀ.
ಸೀದ ಮಾತಾಡ್ರಿ ಸರ.
ಹಾಂ ಸರಿ ಹೇಳ್ರಿ.
ಅದೇ ಸರ್ ನಮ್ಗೂನು ನೀವ್ ಸರಿ ನೋಡ್ಬೇಕ್ರೀ ಇನ್ನೊಂದ್ ಕಡಿಕೆ ಇನ್ನೊಂದು ಶಿಫ್ಟ್ ಇದ್ರೆ ನೋಡ್ರಿ ಅಲ್ಲೇನೋ ಬೇರೆ ಕಡೆ ಹಾಸ್ಪಿಟ್ಲಲ್ಲಿ.
ಹಾ ರೀ ನೋಡಣ್ ತಗೋರಿ.
ಹೌದ ರೀ
ಹ ರ ಏನಿಲ್ಲ ನೋಡರು ಆರಾಮ ಊ ಊಟ ಮಾಡವ್ರಿ ಇರ್ತ ಈಗ ಮುಕ ಬಕ್ ರೀ ಟೈಮ್ ಆತ್ರಿ.
ಮಲ್ಕೋಬೇಕು ರೀ ಅದೇ ಗಾಡಿ ಕಂಡಿಷನ್, ನೋಡ್ರಿ ಒಂದ ಸರಿ ಚಂದ ನೋ ನಮ ಅದೇ ಮೇನ್ ಆದ್ರ ಗಾಡಿ ನಮಗ ಹಸ್ಪಟ ಡ್ಯಟಿ ಮಾಡ
ಆಯ್ತ್ಯಯ್ತ್ ರೀ ಕೊಡು ಮಾಡ ಅಂತಲ್ರಿ ನೋ ನೀವು ಬ್ರಿ ಒಂದ್ಸಲ ನಾಳೆ ಬಂದ ನೀವ್ ನೋಡ್ಕೋರಿ ಗಾಡಿ.
ನೋಡ್ಕೊಂತೀವ್ರೀ ಮತ್ತೆ ಅದಾದ್ರೆ ಇನ್ನೊಂದು ಇನ್ನೊಂದನ್ ಬೇಕ್ರಿ ಅದ್ರೆ ಈಗ. ಸ್ಪ್ಲೆಂಡರ್ ಅಲ್ಲಿ ಇನ್ನೊಂದು ಫ್ಯಾಷನ್ ಪ್ರೂ ಬೇಕಾಗೈತ್ರಿ. ಆ ತರದ ಯಾವನದ್ರ ನೋಡ್ರೊಂದು ನೋಡ್ರಿ
ಅದೊಂದ್ ನಾಳಗ್ ಒಂದ ಬರೋದಾದ್ರೆ ವೇಟ್ ಮಾಡಿ ನಾಳೆ ಎಲ್ಲ ನಾಡ ಬರ್ತರಿ ಒಂದ್ ಗಾಡಿ ಬಂತಪ್ಪ ಇದು ಮಾಡವ ಅಂತಾರೆ ಹಾ ರೀ
ಹ್ಮ ಅವ್ರಕೇನ ಪೂರ್ಜ ಅೇರಿ ನಮಗ
ಏನಿಲ್ಲಾರ ಹೊರ್ಕ
ನೈಟ್ ಡ್ಯೂಟಿ ರೀ
ಹ ರ
ಹೌದ್ರೆ
ಹ ಒ ಬರದ ಹತ್ತು ಗಂಟೆ ತನಕ ಕೆಲ್ಸ ಇರ್್ರೆ ಹತ್ತು ಗಂೆಡೆ ಮುಕೊಂಡ್ ಬಿಡೋ್ ನೋಡು ಹಬಿಟ್ರೆ ಏನ್ ಕೆಲ್ಸಾರಲ್ಲ ಹ ಹನಂದರ್ತನ ಕುಂತಾರೆ ಹತ್ತನೊಂದು ಗಂಟೆ ಆಯ್ತ ಮಕ್ಕ ಬಿಡಾದ್ರಿ ಯಾವ ಪೇಶಂಟ್ ಇದ್ರೆ ಹ್ರೀ ಯಾವ ಪೇಶೆಂಟ್ ಅಷ್ಟ ಮುಖ ಎಚ್ಚರ ಇರ್ಬೇಕ್ರೀ
ಹಾ ರ
ಆಯ್ ಮುಕು್ ಬಿಡ ಅದ್ರ ಶಿವನತ್ರರಿ
ಹ್ರೀ ಹಾಸ್ಪಿಟ್ಲ್ ಎಲ್ಲಿ ಬರ್ತರಿ ತಗ
ಇದು ಗುಲ್ಬರ್ಗದಾಗ ಬರ್ತರಿ
ಹೌದ್ರಿಏ ಹ ಊಟ ಹಾಗಿದ್ದಲ್ರಿ ಊಟ
ಊಟ ಆಗೈತ್ರಿ ನಿಮ್ಮದ್ರಿ
ಹ ನಮ್ದುನ್ಗಾದೀ ನಂಬಲ್ಲಿ ಒಂದು ಕಾರ್ ಆದ್ರಿ ಕಾರ್ ಸೇಲಿಂಗ್ ಆದ್ರಿ
ಹಾ ಹ ರ
ನಮ್ಮಲ್ಲಿ ಕಾರ್ ಸೇಲಿಂಗ್ ಆದ್ರಿ ಮತ್ ಕಾರ್ ಬೇಕ ಅಂದ್ರೆ ಹೇಳ್ರಿ ಯಾರ್ಗದ್ರ ಹೆಂಗನ ನಾ ಹೇತತಿವ
ಆಯ್ತ್ು ನಾ ನಾವ್ ತೋತನ್ ರೀ ಏನ್ ರೇಟ್ ಅವ್ರೀ
ಸಟ್ ಇ ಇಲ್ರಿ ಬಟ್ ಅವ್ರು ಕಾರ್ ಕೊಡ್ತಂತ ಎಷ್ಟ ಹೇಳ ಫೋಟೋ ಹಾಕಿದ್ ೋ ನಿಮ್ಗೆ ಹಾಕ್ತನಿ ರ ಆಮೇಲಿ
ಹಾ ಹಾ
ಅದ ಕಂಡೀಷನ್ ಕಾರ್ ಚಲೋದ್ರಿ ಯಾಕಂದ್ರೆ ಇದು ಹಾಸ್ಪಿಟ್ಲ್ದ ಇರತ್ತೆ ಕಾರ್ ಅದ್ರೀ
ಹ ಹ
ಹ ಹ ಗೊತ್ತಿರುತ್ತೆ ನೋಡ್ರಿ ಕಂಡೀಶನ್ ಚಿಂದಾಗಾದ್ರೆ ನಿಮ್ಮ ಮತ್ತೆ ಬೇಕಂದ್ರೆ ಬಂದು ನಡ್ಕೊಂಡು ಹೋಗಬೋ್ರ
ಆಯ್ತ ರೀ ನಾಳೆ ಇಲ್ಲ ನಾಡ್ ಬರ್ತಿತ್ವ್ರೀ
ಬರ್ರಿ ನಾಳೆನ್ ಮಾಡ್ ಆರಾಮ್ ಬಂದ್ ನೋಡಕೊಂಡವ್ರ ಹಂಗೇನ ಇಲ್ರರಿ
ಹಾ ಆಯ್ತ್ರಿ
ನೋಡ್ರಿ ಮತ್ತೇಏನ್ ಮಾಡಡತ್ರಿ ಸರ್
ಏನಿವ ನೋಡ್ರಿ ಆಯ್ತ್ರಿ ಈಗ ಇನ್ನೊಂದರ ತಾಸ್ರಿ ಹೋಗ್ ಮಕ್ಕೋ ಬಿಡ್ತರಿ ಟೈಮ್
ಹೌದ್ರೆ ಅರಾಮ್ ಕೊಡ್ಬೇಕ್ರಿ ಆ ಮಕ್ಕಳ ಇರ್ತಾನ.
ಹಾ ಮತ್ತ್ ಏನ್ ಮಾಡಾನ್ ರಿ ಮತ್ ಮಕ್ಕೋಬೇಕಲ್ರಿ ನಿದ್ದೆ ಬೇಕಲ.
ಮಕ್ಕಬಡ್ರಿ ಡ್ಯೂಡಿ ಡ್ಯೂಡಿ ಮಾಡ್ಬೇಕು. ಮತ್ತ್ ನಿಮ್ಲ್ ಯಾವ ಸ್ಟಾಪ್ ಬೇಕೆನ್ರಿ ನಿಮ್ಗ.
ನಮ್ಗೆ ಏನ ಒಂದು ಡ್ಯೂಟಿ ಬೇಕ
ಅದೇ ನಿಮ್ಗೆ ಬೇಕಾಗಿದ್ರ ಏನು.
ಹಾ
ಹಾ ಕಾರ್ ಯಾವ್ದು ನಿಮ್ದಗೆ ಯಾವ್ದು ಬೇಕ್ರೀ ಕಾರ್ ಯಾವ ತರದ ಬೇಕ್ರಿ ಏನುಂದ ಬಗ್ಗೆ. ಏನು ಮಾಹಿತಿ ಕೊಡ್ತೇನೆ ಕಾರು ನಿಮ್ಗೆ ಯಾವ ತರ ಬೇಕು.
ಏನ್ರೀ
ಕಾರ ಕಾರ ಕಾರು.
ಕಾರ್ ರಿ ಹಾ ಬೇಕೈತ್ ರ ಸ್ವಿಫ್ಟ್ ಡಿಸೈರ್ ಒಂದು ಎಲ್ಲಾಂದ್ರೆೋರ ಎರಡ್ರಗೊಂದು.
ಎಲ್ಡ್ರಗ್ ಒಂದ್ ಬೇಕಾ.
ಹಾ
ಆ ತಗ್ರರಿ ಇನೋವಾದ ತಗೋರಿ. ಮತ್ತೆ ನಿಮ್ಮೊಕ್ಕಳ ಮಳೆ ಗಿಳೇ
ನಮ್ ಊರಗೆ ಮಳೆ ಇಲ್ಲ ನೋಡ್ರಿ.
ಮಳೆ ಇಲ್ಲ ರಾ.
ಮಳೆೆಯಲ್ಲಾರೀ.
ಮತ್ ಹೆಂಗ ಬೆಳಿ ಎನ್ ಒಣಗಾವ ಏನ್ ಚಲೋ ಅವ್ರಾ.
ಚಲೋ ಆದ್ರೆ ಚಲೋ ಆದ್ರೆ ಹಾ.
ಹ್ಮ್ ಹಾಸ್ಪಟ್ಲಿ
ಹಾ ಚಲೋ ನೋಡ್ದೆ.
ಮಳೆ ಏನ್ ಅಂದ್ರೆ ಮಳೆ ಬಂದ್ ಬಂದದ ಏನ್ ಬಾಳನತ್ರಿ ಬರ್ಲಾರ್
ಬಹಳ ದಿವಸ್ ಎರಡ್ ಆಯ್ತು ರಿ ಅಷ್ಟೇ.
ಹೌದ್ರೀ ಹ್ಮ್ ಹ್ಮ್ ಊಟ ಆಗಿರ್ಬೇಕಲ್ರ ಅದ್ರ.
ಬಟ್ ಹಾಗ ಏನ್ ನೋಡ್ರಿ ಇದ ಮತ್ ಇದಕ್ ಬರ್ತರಿ ನಾಳೆ ಊರಿ ಗೆ.
ಹಾ ನಾವು ಬರಬೇಕು. ಬರ್ತಿವ್ ರಿ.
ಯಾರ ವಾದರ್ಲಾತ್ತಾರಲ್ರರಿ ನಿಮ್ಮ ಬಾಜು.
ಯಾರ ಇಲ್ರಿ ನಮ್ಮ ಬಾಜು
ಯಾರ ಹುಡುಗಿ ವಾದ್ರೂದ್ದಂಗ ಐತ್ರಿ ಅದಿಕ್ಕೆ ಅಂದೆ.
ಹೆ ಎಲ್ಲಾರ ಬರ್ತ್ರಿ ನನಡ್ದ ಬಂದೀವ ಅ್ರ ಬಿಟ್ಟ ಆಗಂಬ್ರಿ ಸರ್ ನಿಮಗ್ ಬಿಟ್ಟಿ ಅಲ್ಕಂದ್ರಿ ಅಂಗೀ. ಅದೇ ಬಂದ್ ಗಾಡಿ ನೋಡ್ತೇನ್ರಿ ಗಾಡ ಫೋನ್ ಮಾಡ್ರಿ.
ಹಾ
ಗಾಡಿ ಫೋನ್ ಮಾಡ್ರರಿ ಮತ್ತೆ ಆ ಸುದ ಏನ್
ಹಾ ನಿಮ್ಮ ಬಾಜು ಒಬ್ಬಲ್ಯಾಬ್ನಾಗ ಇರ್ತಾನೇಏನ್ರ ಅವನು ಕುನಾನೇನ್ರೀ ನಿಮ್ಗೆ. ಕಾವಳ ಅಂತಾ ಹೇಳಿ ಬಾಳ
ಹಾ ಲ್ಯಾಬ್ನಾಗ ಇದ್ ಕೂನ ರೀ ನಮ್ಎ ಕೂನಾರ್ ಲ್ಯಬ್ನಾಗ ಸ್ಟಾಫ್ ಎಲ್ಲಾ ಆಲ್ಮೋಸ್ಟ್ ಎಲ್ಲರೂ ಪರಿ
ಹಾ
ಹಾ ರೀ ನಮ್ಮ ಪರಿಚರಲ್ಲಿ ಏನ್ ತೇಲಿ ಕೆಡುಸ್ಕ ಬಿಡ್ರೀ ಏನರ ಇದ್ರೆ ಹೇಳ ನಮ್ಮ ಹಸ್ಪಟ್ಲ್ ಬಂದು ಅದ ಮಾಡಿ.
ಹಾ ನಿಮ್ದ್ ಏನ್ ಸೌಳ್ಳ್ಯ ಗ್ಯ ಅ ಏ ನೋಡ್ರಿ ಕಟ್ ಕಟ್ ಕೆೇಳಗತ್ತ ಹಾ ಕೇಳ್ತದ.
ಅದೇ ಏನ್ನಿದ್ರ ಹೇಳ್ರ ನಮ್ದನ್ ಹಂಗೇನ ಇದ್ರ ಬಂದು ನಾವು ಮಾಡಿ ಕೊಡ್ತೀವಿ ಹಂಗೆನಿಲ್ಲ.
ಹಾ ಹಾ ಆಯ್ತ್ರಿ.
ಹ್ಮ್ ಮತ್ತೇನ್ರಿ.
ಮತ್ತ ಎನಿಲ್ಲಾ ನೋಡ್ರಿ ಊಟ ಮಾಡಿರಲ್ಲ ಈಗ ಬರ್ತ್ ಅಲ್ಲ ನಾಳೆ ಪಕ್ಕ ಊರಿಗಿ.
ಹಾ ನಾಳೆಗಿ ಬರ್ತೇನ ರಿ ಬಂದ ಸಂಜೆತನ ಬರ್ತೇನ್ರೀ.
ಹಾ ಹಾ.
ನಾಳೆ ಸಂಜಿಗ್ ಬಂದನೀ ಅಂದ್ರ ನಿಮೂಗ ಬೆಟ್ಟಗ್ಗೆ ಹೋಗ್ತೀನ್ ರಿ ಹ್ಯಾಂಗೆನ್ ಇಲ್ಲ.
ಹಾ ಹ ರಿ.
ಹಾ ಬಂದು ಕಾರ್ ನೋಡ್ಕಂದು ಕಾರಿನ ಗೂಡನಾ ಮಾತಾಡ ಕತೀನ ನಿಮ್ ಬಂದು್ ಭೇಟಿ ಮಾಡಸತೀನಿ ಅವ್ರಗ. ಅವರಿಗ. ಹ್ಮ ನಿಮಗ್ ಭೇಟಿ ಮಾಡಸಿ ಏನಮ್ಮದ ಏಳಗೇಸಿ ಮತ್ತ ನಾವ್ ಬೈಕ್ ನೋಡ್ಕಕೆಂದು ಬೈಕ್ ಏನ್ ರೇಟ್ ಅದ್ ಮಾಡ್ಕೊಂಡು.
ಹಾ.
ಬರ್ತೀವ ಸರ್ ಬಂದ್ ನಿಮ್ಗ ಬೆಟ್ಟಿಯಾಗಿ ಚಾಗಿಗಿವ್ ಕುಡಿಯಮ ಸರ್ ಕುಡ್ದ ಊಟ ಗೀಟ ಮಾಡಮ.
ಹಾ ಆಯ್ತ್ರಿ ಈಗ ಮತ್ ಇವತ್. ಬೆಳಿಗ್ಗೆ ಹೋಗಿದಂದ್ರ ಚಲೋ ರೈಸ್ ಸಿಗತಿತ್ತ ಅಲ್ರೀ ಮೂರು ಗಂಟೆಕ ಅವಾಗ ಹೋತಿದಲ್ವ.
ಬೆಳಗ್ಗೆ ನಮ್ ಡ್ಯೂಟಿ ಇರ್ತಾದ್ ರಿ ಸರ್ ಡ್ಯೂಟಿ ಎಂಟಕ್ಕ
ಇಲ್ಲ ಇಲ್ಲ ಇಲ್ಲ ಹಂಗಲ್ರಿ ನಿಮ್ ಸುತ್ತ ಯಾರ ಇರತರಲ್ರರಿ. ಅಲ್ಲ ನಿಮ್ ಶಿಫ್ಟ್ ಯಾರ ಇರಾತಾರಲ್ರಿ ಬರದರ ತಳಗ್ ಬರಿ ಆಮೇಲೆ ಊಟ ಮಾಡಕ್ ಹೋಗಿ ಬರಮ ಫೋನ್ ಅಚ್ಚಿ.
ಹಂಗಲ್ರರಿ ಹಂಗ್ ಅಲ್ಲ ಅದು ನಾಲ್ಕ ಗಂಟೆ ಒಬ್ರು ಹೋತಾರ್ ನಾಲ್ಕ್ ಗಂಟೆಗ್ ನಾವು ಬರ್ತಿವಿ ಅಂಗ ಅನ್ನಕ ಬರಲ್ರರಿ ಅದು.
ಏನಿಲ್ಲ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕರಿ ಮೂರ್ ದಿನ ಮೂರನೇ ತಾರಿಕ್.
ನೋಡಮ್ ತೋರಿ ಮೂರ್ ಗಂಟೆಕ ನಾವು ಪೊನ್ ಮಾಡ್ತೇನರೀ ನಿಮಗೆ ಯಾವ ಸುದ್ದಿ ಹೋಗಿ ಬರಾಮರಿ. ಕೈಚಲ್ಯರಿ ಕೊಡಸ್ತಾನ ಅಂದ್ರ ನಾವ ಏಲೀ ಗಾರ ಬರ್ತೀವಿ ಅದರಾಗ ಏನ ಅದ ರಿ.
ನೀವೇ ಕೊಡ್ಸಬೇಕ್ರೀ ನಾವೆಲ್ಲಿ ಕೊಡ್ಸೋಮ.
ನೀವು ಕೊಡಿಸಬೇಕ್ರಿ ನಂಬಲೀ ರೊಕ್ಕ ಎಲ್ಲಿ ಅವ ಇನ ಪೇಮೆಂಟ್ ಆಗಿಲ ಏನೀಲ್ಲ
ನಮ್ದು ಪೇಮೆಂಟ್ ಎಲ್ಲ ಕಾಲಿ ಆಗ್ಯಾದರಿ ನಾವೇ ಅಡ್ವಾನ್ಸ್ ಸಿಗಬೇಕ್ರ ಈಗ ಇಪ್ಪತ್ತೈದನೇ ತಾರೀಕಿಗ್ಗೆ ಯಾಕಂದ್ರ ಇಪ್ಪತ್ ಎಂಟಕ. ಎಕ್ಸಮಾವಲ್ರಿ.
ಹೌದ್ ರಿ ನರ್ಸಿಂಗ್ ಎಕ್ಸಾಮ್ ಅವನರಿ. ನರ್ಸಿಂಗ್ ನರ್ಸಿಂಗ್ ಎಕ್ಜಾಮ್ ಅವಲ್ರಿ.
ಹಲೋ.
ನರ್ಸಿಂಗ್ ಎಕ್ಸಾಮ್ ಅವಲ್ರಿ.
ಹಾ.
ಚಂದ ಬರಿ ನಿಮವು ಪೇಪರ್ ಬ್ಯಾಕಗವೆನ್ರಿ.
ಹಾ ರೀ
ಹಲೋ.
ಹಾ ಹಾ ರೀ.
ಯಾರಿ ಮಾತಾಡ್ತಾರ ನಿಮ್ ಬಾಜು.
ಯಾರಿಲ್ಲಾ ಪೇಸಂಟ ಬಂದವ್ರು ಒಂದ.
ಆದ್ರೆ. ಹಾ ಅದೇ ನೋಡಮ್ ತೋರಿ ನಾಳೆ ಬಂದೇ ಅಂದ್ರ ಬೆಟ್ಟಿಗ್ಮರಿ ನಷ್ಟ ಗಿಟ ಮಾಡಮ ರೀ.
ಹಾ ಇವಾಗ ಮ್ ಮುಂಜೆಲ್ ಹೋಗಂ ಹೆಂಗಾ ಬರ್ತ್ರಿ.
ಮುಂಜೆಲೀ ಮೂರು ಗಂಟೆಗೆ ಫೋನ್ ಮಾಡ್ರಿ ಯಾ ಸುದ್ದಿ ಹೇಳತಿನ್ರಿ ಸರ ಆಂಗ ಅಂದ್ರ ಹೆಲಕ್ ಬರಲ್ರರಿ. ಇನ ಪೇಸೆಂಟ್ ಪೇಸೆಂಟ್ ಬಾಳ ಅವ್ರಿ ನೋಡಮರಿ.
ಏನ್ ಜಾಸ್ತಿ ಇಲ್ಲಾ ಅಂತಾರ ಮೂರ್ ನಾಲ್ಕ ಅವ ಅಂತಾರ್ ಅಲ್ರೀ.
ಅವ್ರ ಹಂಗೆ ಅಂತಾರೀ ಅವ್ರ ಮಾತ ಕೇಳಿರ್ ಹೆಂಗ ನಮ್ ಮಾತ್ ಕೇಳ್ಬೇಕ್ರಿ ನೀವು.
ಹಾ ರೀ.
ಹಾ ಊಟ ಮತ್ತೆ ಊಟ ಅಟ್ ಆಗ್ಯದ್ರೆಲ್ಲಾ ಮಸ್ತನಾಗ್ ಯಾಕ್ ಬೇಗನ್ ಉಂಡೆ? ಬಿರಿಯಾನಿ ಉಂಡ್ರೆನ್ರಿ.
ಎ ಹಂತವೆಲ್ಲಾ ಇಲ್ಲಾ.
ಹ್ಮ ಹೌದ್ರಿ ಆಯ್ತೋರಿ ನಾಳೆ ಬಂದು ನಾ ಬೈಕ್ ಕಾರು ಎಲ್ಲ ಗಟ್ಟಿ ಮಾಡ್ಸಂದ ಎಲ್ಲಾ ಡೀಲ್ ಮುಗ್ಸ್ಕಂಡ್ ಬರಮ್ರಿ. ಮತ್ತೆ ಎನ್ ಅದ್ರಲ್ ಎನ್ ನಮಗ್ ಎನ್ ಕಮಿಷನ ಸಿಗತೇನ್ರಿ.
ಹಾ ಅದು.
ಕಮೀಷನ್ ಸಿಗತ್ರಿ ನಮಗ್ ಎನ್ ಅರಾ?.
ಎನ್ ಕಮಿಷನ್ರಿ?
ಅದೇರಿ ಗಾಡಿ ಕೊಡಸ್ತೀವ್ ಅಲ್ರೀ ಮತ್ತ ಏನನ ಕಮಿಷನ್ ಕೊಡ್ತಾರ ಏನೋ ಅಂತ್ ನಾವ್ ಅಂಕಂಡಿದ್ವಿರಿ ಹಂಗೇನಿಲ್ರೀ ನಿಮ ನಿಮ್ಗನ್ ಕೊಡ್ತಾರಲ್ರಿ ನೀವ ತೊಗೊರಿ ಅದ್ರಾಗ್ ಏನ್ ಅದರಿ?
ಆರಿ.
ನಿಮ್ಮ ನೀವುನೂ ತೊಗೊರಿ ಅಂದ್ಯಾ.
ಏ ಹಂಗ್ ಬ್ಯಾಡ್ರಿ ನಮಗ್.
ಏ ತಗೋಬೇಕ್ರಿ ಅದ್ರಾಗ್ ಏನ್ ಅದಾ ಈಗಿನ ಕಾಲ ಹಂಗೆ ನಡದದ ಅಲ್ರೀ.
ಈಗ ನಾಸ್ಟಾ ಮುಗಿಸ್ ಕೊಡ್ರಿ ಸಾಕ್ರಿ ಅಷ್ಟ.
ನಾಷ್ಟ ಮುಂಜಲಿ ಕೋಡ್ಸ್ತೇನ್ ತೋಗೋರಿ ಸರ್ ನಿಮ್ ಕೇಶಿಂದ ಏನ್ ನೀವ್ ಒಂದ್ ಕೊಡ್ಸರಿ ನಾ ಒಂದ್ ಕೊಡ್ಸತೇನ ಅಲ್ಲಿಗ ಬರಾಬರಿ ಆಯ್ತುದ್
ಸರ್ ಮತ್ತ ಮತ್ತ ಮುಂಜಾನೆ ಎದ್ದ ಮಾತ್ ಚೇಂಜ್ ಮಾಡಬಾರ್ದ ನೋಡ್ರಿ ಸರ್ ಮೂರ್ ಗಂಟೆ
ಇದೇ ಮಾತ್ರಿ ಕ ಇದು ನಾ ಯಾವಾಗ್ಲೂ ಚೇಂಜ್ ಮಾಡೋ ಮನಶ್ಯಾರ್ ಅಲ್ಲಾ ಅದೇ ನಾಳಿಗಿ ಒಂದ್ ಸರ್ತಿ ಪೋನ್ ಮಾಡ್ರಿ ನೈಟ್
ಆಯ್ತ್ರಿ ಮ ಅಲಾ ನಾಳೆ ಬಂದ ಬೆಟ್ಟಿ ಆಯ್ತೆವ್ ಬಿಡ್ರಿ ಎಲ್ಲ ನಾಳಿಗ್ ಬಂದ್ ಬೆಟ್ಟಿ ಆಯ್ತಿವಿ ಬಿಡ್ರಿ ಇವಾಗ ಮುಂಜೆ ನಾಷ್ಟಕ್ ಹೊತ್ರ್ಯಾ ಹೆಂಗ್ ಬರ್ತರ್ಯಾ ಮತ್ತೆಂಗ
ಷ್ಟ ಬಿಡ್ರಿ ಅದು ಗಾಡಿದ್ ಕೆಳಕತ್ತಿನಿ ಅದು ಹೇಳ್ರಿ ಮೊದಲ್. ಗಾಡ್ಯರಿಗ ಫೋನ್ ಮಾಡ್ರಿ ಒಂದ್ ಸರಿ ಕನ್ಫರ್ಮೇಶನ್ ಮಾಡಕೇರಿ ನಾಳೆ ಮುಂಜನಿ ಬರ್ತ ಮತ್ತ ಊರಿಗ ಬಂದ್ ಬರದ ಆದ್ರ ಹೋಳ್ಳಿ
ಸರಿ ತೋರಿ ಆಯ್ತ್ ನಾ ಆಮೇಲ್ ಹಚ್ಚ್ತಿನಿ ತೋರಿ.
ಹಾ ಸರಿ ತೋರಿ.